ಹಾ. ಹಲೋ.
ಹ ಅಲೋ ಸಿದ್ದ ಆರಾಮ.
ಆರಾಮ್ ಪೆ ಅಣ್ಣ ನೀವು.
ಹಾ ನಾವು ಆರಾಮ್ ನೋಡ ಎಲ್ಲ ಇದ ದೀಪಾ.
ಅಲ್ಲಿ ಅಕ್ರ ಮನಿಗೆ ಬದ . ಬೇರೆಗಡೆ.
ಹ ಹೌದಾ ಏನ್ ಜೋರ ಅದ ಅಂದ್ರೆ. .
ಬಾ ಅಣ್ಣ ಏನ್ ಜೋರಿಲ್ಲ.
ಹಾ.
ಏನ್ ನಿಮ್ಮಕ್ ಜೋರ್ ಇಲ್ಲಪ್ಪಾ ನಿಮ್ದೇ ಜೋರ ಏನ. ಹಾ ಮಳೆ ಇಲ್ಲಣ್ಣ ಆ ಕಡೆ.
ಏ ಈ ಕಡೆ ಬರಕತದ ಹ ಹೆವಿ.
. ಹೌದಾ ನೀಜಾಣ. ನಿಜಾಗ ಮಳೆ ಬರ್ಕ್ ಅಲ್ಲ ಹಾ ಹಾ. ಹೌದಾ.
ಹ ಅದೇ ಮಾತಾಡಕತಿ ನಾ ಇವ ಹ.
ಹಾ ಹಾ.
ಹಾ.
ಹೌದಾ ಅಂದ್ರೆ ಮೊನ್ನೆ ಮೊಳೆ ಆಯ್ತಲ್ಲ ಆತರಾನ ಹಾ .
ಚಾಪುರ್ ಹೊಡಿಯಾಕ ಹತತ.
ಹೌದಾ.
ಹ ಅದ್ರಾಗ ಚಪ್ಪ ಯಕಡ ರೋಡ. ೊಂಡ ಒ ಓ ಒಳ್ಳಂಗಕೊಂಡ ಎೊಂಡು .
ಹ. ಆಗಿಲ್ವಲ್ಲ.
ಮತ್ತ ಒಟ್ಟ ವಾರಿ ಏನೇನಾಗ್ಯಾವೇನೋ.
ಹ್ಮು ಮೊನ್ನೆ ಹೊಲ ದುರಸ್ತಿ ಮಾಡ್ಯರಿ.
ಹ ಹೊಲಾ
ಹಾ ಹಾ.
ಹಾ
ಹೌದಾ
ನೆಕ್ಸ್ಟ್ ತಗೊಂಡ್ ಬರೋಮ್ ಬಾ.
ಯಾಕ್ ಒದಿರಣ್ಣಾ.
ಹಾ
ನೈಟ್ ಪ್ಯಾಂಟಾ.
ಹಾ ನೈಟ್ ಪ್ಯಾಂಟ್ ತೊಗೊಂಬರುನ್ ಬಾ. ಐದನೂರು ರೂಪಾಯಿ ಅಂತ್ ಅಂದ ಒಂದಕ್ಕ.
ಎಲ್ಲಿ ಜಾಸ್ತಿ ಅಣ್ಣಾ ರೇಟ್. ಹ ರೊಕ್ಕಾ ಕೊಡಬ್ಯಾಡ್ರಿ ಬರಾಕ ಹೋಗಬ್ಯಾಡ್ರಿ.
ಕೇಳಿದ್ವಿ ಮುನ್ನೂರು ರೂಪಾಯಿ ಹೋದು ಕೊಟ್ಟ ಆರನೂರ, ಐದನೂರು ರೂಪಾಯಿ ತಿಂದಾ ಡಿಸ್ಕೌಂಟ್ ಆಗಿ ನಾಕನೂರ ಐವತಕೆ ತಂದಪಾ ಬಾಳ ಮುನ್ನೂರ ರೂಪಾಯಿಗಿ ಒಂದ ಕೊಟ್ಟ.
ಆ ಲ್ಲಿ ಅಂದ್ರ
ಅ ಹಾ ಸುಮ್ ತಗೋಬೇಕ.
ಹಾ ರೊಕ್ ಇದ್ದವರ ಹೋಗ್ಬೇಕ ನೋಡ ಅಲ್ಲಿಗ.
ಹಾ ಅದ ಕರೆ ನೋಡ ರೊಕ್ಕ ನನ್ನು ಅಲ್ಲ ಅಂತ ಹೋಗ್ಬೇಕ್ ನೋಡ.
ಹಾ ಹೌದು ನಾವ ಹೊಂದ್ ಯಾಡ್ ಸರ್ತಿ ಹೋಗಿ ಅವಾಗೇ ಗೊತ್ತಾಯ್ತದೆ ರೇಟು. ಅವವಾಗಿಂದ ಅದ್ ಅಂಗಡಿ ಕಡೆ ಹೋಗೋದೇ ಇಲ್ಲ ನಾವಂತ್ರು.
ಹೌದೌದು ಏನು? ಇದು ಬೈಕ್ ಕಾರ್ ತಗೊಂಡಂತ?
ಕಾರಣ್ಣಾ?
ಹಾ
ಹ್ಮ್ ನಮ್ಮ ಕಾಕಾ ತಗೊಂಡಿದ್ರ
ಹಾ ಯಾವ್ದು?
ಇದೆ ಶಿಫ್ಟು.
ಶಿಫ್ಟ ಏನ್ ಡ್ಯೂಟಿ ಮಾಡಕ್ ಹಾ
ಹಾ ಅದೇ ಬೆಂಗಳೂರಲ್ಲಿ ಕಂಪನಿ ಅಣ್ಣಾ.
ಹಾ ಕಂಪ್ನಿಗ್ ಅಟ್ಯಾಚ್ ಮಾಡ್ತಾರೇನು?
ಹಾ ಹಂಗೇನ ಕಾಕಾ ಡ್ರೈವರ್ ಅದಾರಲ್ಲ ತಗೊಂಡಿದ್ವಿ ನಿನ್ನೆ ಸ್ವಲ್ಪ ಯಾದಗಿರಿಗೆ ಹೋಗಿದ್ರಿ ತೊಗೊಂಡ್ರಾ?
ಹೋದ್ರಾ
ಅದರ
ಆರ ಮಂದ್ಯಾನ?
ಹಾ
ಆದ್ರೆ ನಿನ್ನೆ ಸ್ವಲ್ಪ ಲೋನ್ ಮಾಡ್ಸ್ಬೇಕು ಅಂತ ಬಂದ್ವಿ.
ಕ್ಯಾಶಿಲ್ಲ ಫೋನಿಡು.
ಆ ಸೆಕೆಂಡ್ಯಾಂಡ್ಕಾರು.
ನಾವು ಕಾರ್ ತಗೋಬೇಕಂತ ಮಾಡಿವಿ ಕಾರು
ಕಾರಾ
ತಾರ್ ತಾರ್ ಕಾರ್ ಬ್ಲಾಕ್ ಇರುತ್ತಲ್ಲ.
ತಾರಾ
ಹಾ ಅದು ನವತ್ತೈದ್ ಲಕ್ಷ ಅಂದಾರ
ಹ
ಲೋನಲ್ ಚದುರ ಐವತ್ಂಗ ಐವತ್ತು ಚಿಲ್ರಿ ಮ್ಯಾಗ ಬರ್ತತ್ಂದ್ರ. ಹೊಸ ಫೀಚರ್ ಚೊಲೊ ಐತಂಥ ತಾರ್ನ್ಯಾಗ. ಚ ಆಟೊಮಿಟಕ್ಲಿ ಎ ಎ ಇಲ್ಲಾ ಯಾರ್ ಅದು. ಫೀಲ್ ಆಗಲ್ಲ ಬಿಡು ಕೂಡ ಅಷ್ಟ ರೊಕ್ಕ ಕೊಟ್ಟರಿಲ್ಲೊ ಹಂಗಾತ್. ಹಾ ಸರ್ ನೋಡ್ಬೇಕ್. ಆ ನಮ್ ಮಾಮ ಏನ
ನೋಡಿ ತಗೊಂಡ್ ತಗೊಳ್ಳಿ.
ಹ ಅಂದ್ರ್ ಅಷ್ಟ ಏನೋ ಇನ್ವೆಸ್ಟ್ ಮಾಡಿ ಆತ್ರಾಗ್ ಒಂದ್ ಹದಿನೆಂಟ ಲಕ್ಷದಾಗ ಏನೋ ಒಂದ್ ಸಿಗತಾವ. ಫಿಚ್ಚರ್ ಕಮ್ಮಿ ಇರ್ತಾವ. ಇಲ್ಲಿ ಜಾಗ ಆಯ್ತಿ ಅಲ್ಲಾ ಹಲೋ ಅದು ತರಾರಸ್ ಬಾಳ್ ಬಾಳ್ ಬ್ಯಾಂಕಿಗಿ. ಬ್ಯಾಂಕಿಗೆ ಕೊಟ್ಟಿವಲ್ಲ ಅದು ಸರ್ಟಿಫಿಕೇಟ್ ಮಾಡಿ ಹಾ ಮತ್ತೆ ಹಲೋ ಅದು ಬ್ಯಾಂಕ್ ಅಯ್ತಿ ನೋಡ್ ಗ್ರಾಮೀಣ ಬ್ಯಾಂಕ್.
ಆ ಹಾ.
ಅದು ನಮ್ದ್ ಅದ್. ಕ ಹಾ ಮೂರ್ನಾಲ್ಕು ಪ್ಲಾಟ್ ಅದ ನಮುವು. ಆ
ಪ್ಲಾಟ್
ಹ ಅಲ್ಲಿ ಮೂರ್ನಾಲ್ಕು ಫ್ಲಾಟ್ ಅದವ್ ನಮವು
ಹಾ
ಅದೇ ಅದ್ರಾಗ ಒಂದೆರಡ್ ಪ್ಲಾಟ್ ಮಾಡಿ ಮನೆಗೊಂದಿಷ್ಟ್ ರೊಕ್ಕ ಅದಾವ. ಅದ ಮಾಡ ತೋಡ್ರೈತಂತ ಬಾಡೀಲಿ ಏನ್ ಮಾಡ್ಬೇಕು ಗೊತ್ತಾಗೊಲ್ತು. ಅನಾಕತರ ಹಾ
ಬರ ತೊಗೋರಿ.
ಹ ಅದೆಲ್ಲ ಅವ್ರ ಏನ್ ಅಂತಾರ ಯಾರೇನಬ ಆಮೇಂಗ ನಡ್ತದ ಆಸ್ತಿ ಸಿ ಲ್ಲ ಮಾರದ್ ಬ್ಯಾಡ ಅನಕತಾರ.
ಹ್ಮ್ ಹ್ಮ್
ಅದು ನಾ ಉತ್ತರ ಹಯ್ದರಿಗೆಲ್ಲಗಬ್ರ ಅವ್ರಿಗೆ ಕೊಟ್ಬುಟ್ಟ. ಈಗ ಒಂದ್ ಐತ ಒಂದು ಆರೂವರಿ ಏಳ್ ಕುರಿಗೊಲೖತೆ. ನಿಮ್ದ್
ನನ್ ಲ್ಲಣ
ಯಾರ್ಡ್ ಕುರಿಗೆ.
ಇಲ್ಲ ಎರಡೆಕರೆ ಇದೆ ಅಷ್ಟೇ.
ಎರಡಕ್ರೇ ಅಷ್ಟೇ ಹಾ ಏನ ಫ್ಲಾಟ್ ಗೀಟೆಲ್ಲ
ಹ
ಹ ರಾಕದಾವ್
ನಾಲ್ಕ ನಾಲ್ಕು ಎಕ ತಗೋಬೇಕ ಅವಾಗ.
ತೋಗಬೇಕು ತೋಗಬೇಕು ಅಷ್ಟೇ. ತ ಎಕ ಅಂದ್ರೆ ಏನು ಆಗಲ್ಲ. ಬೆಳಿತನ ಅವನು ವರ್ಸ ವರ್ಸ. ಇವರು ಬೆಳಿತಾರ. ಹ್ಮ ಹ್ಮ. ಲಾಸ್ಟ್ ರೋಡ್. ಗಾಡಿ ಬೋಡ್ ತೋಡ್ರ ದುಡ್ಡಡ್ಸಾಗತ್ತಾ. ಚಾಪ್ಲಾಟು. ಜಾಗ ತೊಗೊಂಡ್ರ ಸ್ವಲ್ಪ ಚಲೋ ನೆಡಿತದ ಏನು ಆಗಲ್ಲ.
ಹೌದು.
ಊಟ
ಊಟ ಆಗೆತಣ್ಣ ನಿಮ್ದು.
ನಮ್ದು ಆಗೇತಿ ಮಧ್ಯಾನ ಊಟ ಆಗ್ಯತಿ ಸ್ವಲ್ ಬಟ್ಟಿ ತೊಂಬರ ಬಂದಾಗ ಅಲ್ಪ ಬಂದಿವಿ ಒಂಟಿ ಊರಿಗೆ.
ಊರಿಗ್ ಹೊಂಟ್ರೇನ.
ಪ ಈಗ ಒಂಟಿವಿ ಒಳ್ಳಿ. ಏನ್ ಹಾಕಿರಿ ವಲ.
ಹಾ ಹೊನ್ನಾಲಿ ಅತ್ತಿ.
ಅಕ್ಕೆ.
ಹ್ಮ್
ಗೊಬ್ಬರ ಗೊಬ್ಬರನ ಹಾಕಿರಿಲ್ಲ.
ಹಾ
ಹಾ
ಗೊಬ್ಬ್ರ ಗೊಬ್ಬ್ರ ಆಕಿರೇನಪಂದೆ.
ಹ ಇನ್ನು ಗೊಬ್ರಾ ಆಕಿಲ್ಲ.
ಹಾ ಗೊಬ್ರ ಸಿಗ್ಗಾಕ್ಕತದನು ನಿಮ್ಗ.
ಏನ ಇನ್ನು ನಾವು ಹೋಗಿಲ್ಲ ತರಬೇಕು.
ಹಾ ಹಾ ಅದೇ ಅಂತನೆ ಇಲ್ಲಿ ನಾವು ಕೇಳಿ ಪಾ ಗೊಬ್ಬರ ಕೇಳಿದ್ರ ಇಲ್ಲ ಅಂತಿಗನಕ ಜಿಬ್ರಾ
ಹ
ಸಿಕ್ಕ್ದ್ರೆ ನಾವೊಂದ್ ಎರ್ಡ್ ಚೀಲ ತೋಕಂತ ಮಾಡಿವಿ ಎಲ್ಸಿಗಾಕ ಅವತ್ ಸಿಗಾಕಯಿರಲ್ಲಪ್ಪ
ಇಲ್ಲಿ ವ ಹೊರಗಡೆ ಸಿಗಲ್ಲಂದ್ರ.
ಹಾ ಹಾ ನಾವೇ ಇನ್ನ ಯಾರನ್ ಅಂಗಡಿಯ ನೋಡ ಕ್ಲೋಸ್ ಮಾಡ್ಕೊಂಡೋಗ್ ತಗೊಬೇಕ್ ನೋಡು ಅವ್ರ ಬಳಿ. ರೆಗ್ಯುಲರ್ ಕಸ್ಟಮರ್ ಈಗ ಎ ಹಿಂಗ ಹೊಡ್ಯಾಕ್ ತೊಂಡ್ ಬರ್ತವಲ್ಲ ಅವನ್ ಬರ್ಲಿ ರೆಗ್ಯುಲರ್ ಕಸ್ಟಮರೀ ನೋಡ್ ಕೊಡ್ರಿ ಅಂತಂದ್ರೆ ಬರ್ತ ಕೊಡಬೋದಪ್ಪ. ರೀ ಏನ್ರಿ ಯಾರ್ಡ್ ಎಕ್ರ ಹತ್ತೀನೇ ಮಾಡಿದ್ರೇನು. ಹಲೋ
ಹ ಹತ್ತಿನೆ ಮಾಡೆವಣ್ಣ ಎರಡ್ ಎಕ್ರೆನು.
ಈಗ ಹೆಂಗ ಅದ್ರಗೇನು ನಿಮ್ದೊ ಕೋಲಿಯಗ ನೀರ್ ಬರ್ತಾವಂತಂತೆಲ್ಲ.
ಹಾ ಇದು ಪಂಪ್ಸೆಟ್ ಮಾಡಿವಣ ನೋಡನ್ಬಾ.
ಮಳೆ ಆಗೈತೆನ್ ಇಲ್ಲ. ಹ
ಇಲ್ಲ ಸಾಯಂಕಾಲ ಹಚ್ಬೇಕು ನೈಟು.
ಮಳೇನು ತ್ತದೇನು ಮಳೆ ಸ ಕಾದದು ಬಾಂದೇಳಿ
ಹಾ ಸರ್ ಹೇಳಿ. ಹ ಈಗ ಯಾವ್ದೊ ಈ ಕಡೆ ತಾಳಿಕೋಟೆ ಸೈಡ್ ಎಲ್ಲ ಒಂದಷ್ಟ್ ಮಂದಿ ಕರೆಕ್ಸಕತ್ತಾರ. ಬಿದ್ದೆ ಇಲ್ಲ. ಅ ಉಡಿ ಉಡಿ ಯ
ಸರಿ ಸರಿ ನಿಮಗ್ ಮತ್ತೆ ಮಾಡ್ತೀನಿ.
ಹೌದಾ ಸರಿ ನಾನು ಊರಿಗ್ ಹೊರ್ಟಿನಿ.